ಪಸ್ಟು. ಹಾ ಕೊಡು.
ಹಮ್ಕಿನಿ ಹೆಲೋ ಕೊಡು ಇಗ. ಮಾತಾಡ್ಲೇ ಅದೇನು.
ಹಲೋ.
ಹೇಳಿ ಸರ್.
ಹ ಸರ್ ನೀವು ಎತ್ತು ಸಾಕ್ತೀರಾ ಸರ್ ನೀವು.
ಎಸ್ ಸರ್.
ಹಾ ಎಷ್ಟು ಸಕ್ತೀರ ಸಾರ್ ನೀವು ಎತ್ತ
ಸರ್ ಚಾರ್ಜ್ ಆಗ್ತೀವಿ ಸಾರ್. ಒನ್ ಜೋತೇ ಸಕ್ತಿನಿ ಅಂದೇ ಸಾರ್ ಇಲ್ಲ ಸಿ.
ಹಾ ಹಾ ಹ ಸರ್.
ಯನ್ ಎರಡು ಮಾಡ್ತೀವಿ ಸರ್.
ಹಾ ಸ ಸದ್ಮಾಡ್ಬೇಡಿ ಅನ್ನಿ ಅವ್ರನ.
ಕಟ್ ಮಾಡ್ಬಿಟ್ಟ. ಹೇಳ್ರಿ ಸರ್, ಸರ್ ನೀವು . ಚೆ ಸರ್ ಕೊಕೆ ಕೊಕ್ಕೆ ಇಡ್ಕೋತೀದ್ದೀವಿ ಸರ್.
ಹಾ
ಇ ಇ ಇಡ್ದಕ್ತಿವ್ ಸರ್.
ಇರ್ದಕ್ತೀರಾ.
ಆಸ್ಕ್ ಸರ್ ಇನ್ನೇನ. ಒಂದ್ ತಿಂಗ್ಳ ಇಂದನು ಸಾಕ್ತಿವಿ ಸ
ಒಂದ್ ತಿಂಗ್ಳ ಇನ ಸಾಕ್ತಿದ್ರ ಎಷ್ಟ ಎಷ್ಟ ಅಸುಗಳ್ ಸಾಕ್ ತಿದಿರ್ ಸರ್ ನೀವು ಟೋಟ್ಲು.
ಟೋಟಲ್ ಸರ್ ಆರು.
ಆರ್ ಸಾಕ್ತಿದ್ರಾ. ನಾಡ್ ಹಸು ಯಾವ್ದು ಸರ್ ನಿಮ್ದ ನಿಮ್ ಹತ್ರ ಇರೋದು ನಾಡ ಹಸುನಾ ಇಲಾತಿ ಹಸುನಾ ಸರ್ ನಿಮ್ ಹತ್ರ ಇರೋದು. ಇಲ್ವತಿ ಅಸ ಎಷ್ಟ ಇದವ್ ಸರ್ ನಿಮ್ ಅತ್ ತ್ರ.
ಎರಡ್ ಜೊತೆ ಅಯ್ತೆ ಸರ್.
ಅಷ್ಟೇ ನಾ.
ಎಸ್ ಸರ್.
ಸ್ಟ್ ಇದವೇ ಸರ್ ನಿಮ್ ಹತ್ರ.
ಸರ್ ನಾಡ್ ಎತ್ತು ಇದ್ವು ಮಾರ್ಬಿಟ್ವು ಸರ್.
ಅ ಯಸ್ಟ್ ಇದ್ವು ಸರ್ ಇವಾಗ ಆಗ್ಲೇ.
ಎರ್ಡೆರ್ಡ್ ಜೊತೆ ಇದ್ವು ಸರ್.
ಎರಡ್ ಜೊತೆ ಇದ್ವ ಸರ್ ಎಷ್ಟು ಕೊಟ್ಬಿಟ್ರಿ ಸರ್ ಒಂದೊಂದ್ ಜೊತೆನ.
ಸಾ ಒಂದೂವರ್ ಲಕ್ಷ ಕಟ್ಬಿಟ್ರು ಸ ಎರಡು ಜೊತ್ಗೆ.
ಹಾ ಉಳಕ್ ಹೊಯ್ತಿದ್ವ ಅವು.
ಇಲ್ಲ ಸರ್ ಏಂದ್ರು ಕಬ್ಬು ಸರ್.
ಹ ಸೌಂಡ್ ಮಾಡ್ಬೇಡಿ ಅನ್ನ್ ಅವ್ರನ್ನ ನಿಮ್ ಈ ಕಡೆ ಆ ಕಡೆ ಕೂತ್ಕೊಳ್ಳಿ ಒಂದ್ ಸೈಡ್ ಅಲ್ಲಿ.
ಹೇಳ್ರಿ ಸರ್.
ಹಲೋ
ಇನ್ನೇನ್ಸ ಸಮಾಚಾರ ಇನ್ ಇವಾಗೆಲ್ಲಾ ಎಲ್ಗೋಗಿದ್ರಿ ಇವಾಗ.
ಇವಾಗ್ ಇಲ್ಲೆ ಸರ್ ಇದು ಎತ್ಕ ಉಲ್ಲಾಕ್ ಹೋಗಿದೆ.
ಹ ನೀರ್ ಕುಡಿಸ್ರ ಹ ಗದ್ದೆಗೇನು ಹೋಗಿಲ್ವಾ ನೀವು ಆ.
ಬೆಲ್ಗೆತ್ತಾನೆ ಲಾಲಾವ ಒಡೆಸ್ವು ಸರ್.
ಲಾಳ ಹಾಕುಸ್ ರ ಎತ್ಕೆ ಅದು.
ಎಸ್ ಸರ್.
ತಗೊಂಡ್ರು ಅಮೌಂಟ್.
ಅಮೌಂಟು ಐನೂರು ಸರ್
ಐನೂರ್ ತಗೊಂಡ್ರ ಒಂದುಕ್ಕ?
ಎಸ್ ಸರ್
ಹಾ
ತ್ತ ಒಂದ್ ಸಾವರ ಸರ್
ಅವು ಕಬ್ಬು ಓಯ್ತವ?
ಹಾ ಸರ್ ಕೊಬ್ಬು ಚನ್ನಾಗ್ ಓಯ್ತವೇ
ಹಾ ಹುಳಾಕ್ ಒಯ್ತವೆ ಆಗಾರೆ ಕಬ್ಬು ಗಾಡಿ ಕಟ್ಬೋದ?
ಆ ಕೊಟ್ಬೋದು ಸರ್ ಆರಾಮ ಓಯ್ತಾವೇ
ಹಾ ದಲ್ಲ ನಿಗುರ್ತವೆ
ಹ ಹೌದು ಸರ್ ನಿಮ್ಮ್ ಮಕ್ಕಲ್ಗ ಬಂಡಿ ಕೊಟ್ರಿ
ಹ ಹ ಭತ್ತಾಗಿತ್ತ ಎಲ್ಲಾನೂ ಉಡ್ಬೋದ ಹಸ್ಹಸು ಎತ್ತ ಕೈಲಿ ಹ ನಿಮ್ಗೆಲ್ಲ ಗೊತ್ತು ರೈಟ ಲೆಫ್ಟು ಏನ ಹೆಂಗ್ ಹೊಡಿಬೇಕು ಅದ್ನ್ ಅಂತ
ಆ ಸರ್ ಗೊತ್ತು
ಹಲೋ
ಹೇಳಿ ಸರ್
ಹಾ ಸರ್ ನೀವ್ ಗದ್ದೆಗೆಲ್ಲ ಹೊಡ್ಕ ಹೋಗಲ್ವಾ ಸರ್ ನೀವ್ ಉಳಾಕ್ ಹೋಗಲ್ವಾ?
ಅ ಇಲ್ಲ ಸ ಉಳಾಕ್ ಹೋಗಲ್ಲ
ಹಾ ಮದ್ ಗಾಡಿ ಕಟ್ಕೊ ಹೋಯ್ತಿರಾ
ಎಸ್ ಸರ್ ಇವತ್ತು ಸಾಯಂಕಾಲಕ್ಕೆ ಹೋಗ್ಬೇಕು ಸರ್ ಬತ್ತ ಬುಡಕ್ಕೆ
ಆಹ್ಹ್
ನನ್ ತಮ್ಮ ಒಡ್ಕೋಗಿದ್ನು ಕಟ್ಟಾಕುದ್ನ್ ಒಡ್ಕೋ ಹೋಗಿ ಸರ್ ಐದುವರೆ ಈ ಇವಾಗ ಏನ್ ಕರೆಲ್ ಚನ ಅಂತ ಬಿಟ್ಬಿಟ್ಟಮಿ
ಹಾ ಮತ್ತೆ ಯಾವಾಗ ಸರ್ ಅದು ಹಲ್ವಾ ಹಾಲು ಕರಿಯದ್ ಅದು
ನೀವು ಈಗ ಕರಿದ್ಮೇಲೆ ಸರ್ ಇನ್ವಂದು ಕರೆದು
ಹಾ ಕರೆ ಇ ಆಮೇಲೆ ಯಾವಾಗ್ ಇದುತ್ತ ಸರ್ ಅದು
ಇದು ಇನ್ನೂ ಇನ್ನೂ ಎರ್ಡ್ ತಿಂಗ್ಳ್ ಬೇಕ್ ಸರ್
ಇನ್ ಗ್ಳ್ ಬೇಕಾತ್ತಾ ಸರ್?
ಎಸ ಸರ್
ಹ ಎಷ್ಟು ಲೀಟರ್ ಕರೀತವೆ ಸರ್ ಹಾಲು
ಡ್ರೀಕರಿಯತ್ತೆ ಸರ್
ಲೀಟರ್ ಲಟರ್ ಬೆಳಗ್ಗೆ ಸಾಯಂಕಾಲ ಎರಡ ಟೈಮ್ ಕರಿತದ ಒನ್ಟೈಮ್ ಕರಿ
ಒನ್ಟೇಮ ಸರ್
ತದ ನೀವ ಯ ಡೈರಿ ಎತ್ಕ ಹೋಗಿ ಹಾಲಾಕ್ಬಟ್ಬತೀರಾ
ಕುು ಸಾರ್
ಹ ನೀವೇ ಡೈಲಿ ಕರೀತೀರಾ ಫಸ್ಟ್ ಏನಾಗ್ತೀರಾ ಕರಯಾವ
ಸರ್ ಫಸ್ಟು ಹಸಾ ಕಟ್ ಹಾಕ್ತೀವಿ ಸರ್
ವಡಕಾ ವಡ್ಕಾ ಬತ್ತೀರಾ ಫಸ್ಟ್
ಎಸ್ ಸರ್ ಆಮೇಲ್ ಕಟ್ಟಾಕ ಬಿಟ್ಟು ಹಕ್ಕ ನೀರ್ ತಕತವಿ ಸರ್ ಕ್ಯಾನ್ ತಕತವಿ ಸರ್
ಹಾ
ಹಂಗ ಎಣ ತಗತೀವಿ ಸರ್
ಹ ಸರ್
ಆ ಇದು ಇಕ್ಕೆೆಚ್ಲು ತೊಲ್ಬಿಟ್ಟು ಎಣ್ಣೆ ಸೋರ್ಬಿಟ್ಟು ಕರಿತೀವಿ ಸಾರ್
ಹಾ ಯಾವ ಎಷ್ಟೊತ್ಕೊಂಡ ಕರಿಬೇಕು ನೀವ್ ಒಂದ್ ಲೀಟ್ರನ
ಒಂದು ಲೀಟ್ರ ಸ ಎಷ್ಟತ್ತು ಅಂದ್ರ ಐದ ವಾರ ಸರ್
ಐದು ಐದುವರೆಯಿಂದ ಆರು ಗಂಟೆಂಟುಖರೀತು
ಎ ಸರ್ ಐದು ಐದು ಗಂಟೆ ಕಸ ಮನೆ ನಿರ್ ಸರ್
ಹ
ಈಗಕುಟ್ಟ ಇುಟ್ಟು ಉಲ್ಲ ಕ ಸಾರ್
ಹ ಹಾ ಕರೆಕ ಮುಂಚೆ ಮೇವ್ಾಗೋಗಲ್ಲ ತ್ತರ
ಆ ಸನ್
ವದ ಬೂಸೆ ಏನೋ ಬೂಸೆ ಎಷ್ಟ್ ಟೈಮ್ ಕೊಡ್ತಿೀರೋ ಅದಕ್ಕೆ ೆ
ಸರ್ ಬೂ ಬೂಸ ಆ ಕಡೆ ಹದ್ಲ ಕೊಟ್ಬಿಡ್ತೀವಿ ಸರ್
ಹ
ಆಕ್ಕ ಬತ ತಿಂದಾದ್ಮೇಲೆ ನೀವ್ ಕುಡಿಸ್ಬಿಟ್ಟು ಆಾ ಕರ್ತೀವಿ ಸರ್
ಹಾ ಬೂಸ ತನ್ನದ್ಮೇಲೆ ಆಮೇಲೆ ಹಾಲ್ ಕರಿತೀರ ಹಲ್ ಕರೆದಬಿಟ್ಟು ಪುನ ಇಗ ಡೈರಿಗೆ ಆಗ್ತಿರಾ ಹ ಅಸ ಯಾವಾಗತದೆ ನಿಮ್ದು ಅಸ ಯಾವಾಗತದೆ ನಿಮ್ದು ಕರುವ ಅದು
ಸ ಇನ್ನೇನ ಮಕ್ಕ ಬುಕ್ಕಿ ಇತ್ತು ಸರ್.
ಹ ಇವಾಗ ನಿಮ್ದು ಎಷ್ಟ ಈಜ ಐದದೇ ಸ್ ಸರ್ ಇವಾಗ.
ಇವಾಗ ಮೂರ್ ಇದ್ದಿದೆ ಸರ್, ಸರ್ ಹೆಣ್ಗಾರ ಇದಿ ಗಂಡ್ಗಾರ ಇದ್ದದ್ ಸರ್. ಹಾ ಓತ್ ಇನ್ನು ಮಾರ್ಬುಟ್ನು ಸರ್.
ಒಂದ್ ಮಾರ್ಬಿಟ್ರಿ ಇನ್ನೊಂದು. ಆ ಈದ್ದಾಗ ನೀವು ಹಾಲ್ನ ಎಲ್ಗ ಹಾಕ್ತೀರಾ ಅದನ್ನ ಡೈರಿಗ್ ಹಾಕ್ತೀರಾ ಅದ್ ನಿಮ್ಗೆ ಈಜತ್ತಲ ಹಸ ಕರ ಹಾಕುತ್ತಲ.
ಹಲೋ
ಅದ ಕರ ಈಜತ್ತಸ.
ಅಲೋ ಹೇಲಿ ಸಾರ್
ಈ ಕರ ಇದಿತ್ತಲ ಸರ್ ಅದು ಆ ಫಸ್ಟ್ ಫೀಜ ಇದ್ದು ಹಾಲ್ ಏನ್ ಮಾಡ್ತೀರಾ ಸರ್ ನೀವು.
ಸರ್ ಪಷ್ಟು ಗಿನ್ವರ್ತೀವಿ ಗಿನ್ ಗಿನ್ ಕಾರ್ಕತೀವಿ ಸರ್. ಕೆವಲ್ರ್ಸ್ ಕೊರ್ತಿವಿ ಸರ್.
ಹ ಸರ್.
ಆ ಗಿನ್ನ ಗಿನ್ ಖಾಲಿ ಆದ್ಮೇಲ ಹಾಲ್ ಕರ್ತೀವ್ ಸರ್.
ಹಾ ಹಾಲ್ ಏನ್ ಮಾಡ್ತೀರಾ ನೀವು ಒಂದ್ ವಾರ ಪೂರ್ ತಿಗು ಕರ್ಯಲ್ವಾ.
ಇಲ್ಲ ಸರ್ ಗಿಣ್ಣ್ ಬರುತ್ತಲ್ಲ ಸರ್ ಗಿಣ್ಣು.
ತ್ರಾದ್ನ್
ಗಿನ್ನ ಕೊಟ್ಬಿಡ್ತೀವಿ ಸರ್ ಗೋಲ್ದೋವ್ರ್ಗೆ.
ಹಾ ಕೇಳ್ದಾರ್ ಕೊಟ್ಬುಡ್ತೀರಾ ಹ. ಆರ್
ಸರ್ ನಾಮೂ ಸರ್ ಸರ್ ಇನ್ ಗಿಣ್ ಮಾಡ್ ತಿನ್ಬೋದು ಸ್ವೀಟ್ ಮಾಡ್ಬೋದು.
ಹಾ
ಎನಿ ಒನ್ ಏನಾರು ಮಾಡ್ಬೊದು ಸರ್. ಓಕೆ ಸರ್ ಹೇಳಿ ಸರ್.
ಇನ್ನು ಇಲ್ಲ ನಾನ್ ಹೇಳ್ತೀನಿ.
ಹಾ
ಹ ಇವಾಗ ಎತ್ಗಳು ಎಷ್ಟು ಎಷ್ಟ ದಿನಕ್ಕ ಒಂದ್ಸತ್ ತೊಳಿಬೇಕು ಸರ್ ನೀವು ಹಸ್ಗಳ್ನ್ನ ಎತ್ಗಳ್ನ್ನ ಎಷ್ಟ್ ದಿನಕ್ ಒಂದ್ಸತಿ ತೊಳಿತೀರಾ.
ಹು ಸರಿ.
ಹಲೋ
ಹಲೋ
ಹಸ್ಕಳ್ನಗೆ ಎತ್ಕಳ್ನ ಎಷ್ಟ್ ದಿನ್ಕೊ ಒಂದ್ಸರಿ ತೊಳಿತೀರ ಸಾರ್.
ಎಸ್ ಸರ್.
ತಿನ್ಕೋಸ ತೊಳಿತಿರ ಅಂದೆ.
ಸರ್ ಆ ಬ ಹಬ್ಬಕ್ ಹಬ್ಬಕ್ ತೋಳ್ತೀವಿ ಸರ್.
ಹ ಹಬ್ಬಕ್ ಮಾತ್ರ ತೊಳ್ಯೋದು ಒಂದ್ ವಾರಕ್ ಒಂದ್ಸತಿ ತೊಳ್ಯಲ.
ಇಲ್ಲ ಸರ್. ಹ್ಮ್ ಎತ್ಕ ವಡ್ಕೊ ಹೋಗಿದ್ದೆ ಸರ್ ಹಸ ವಡ್ಕೊ ಹೊಗಿದ್ನು.
ಹ ಪಾರಂ ಸೊಪ್ಪೇನು ಮೇಲವ ಸರ್ ಏನ್ ನಿಮ್ ಹಸ. ಆ ಪಾರಂ ಪಾರಂ ಹುಲ್ಲು.
ಮೇಳ ಮೇಳ ಸಾರ್.
ಪಾರಮೂಲ್ ಮರಿ ಮಾಮೂಲಿ ಹುಲ್ಲೆ ಮೆಯತದೆ ಭತ್ತ ಭತ್ತ ಇರುತ್ತ ಒಣಗಿರುತ್ತಲ್ಲ ಆ ಉುಲ್ಲೆ ಮೇಯ್ಯುತ್ತೆ. ಹಾ ಜ್ವಾಳದ್ ಕಡ್ಡಿನು ಮೇಲ್ವಾ ನಿಮ್ ಆ ಹಸ.
ಇಲ್ಲ ಸರ್ ವೊರಿ ಓರಿ ಕೊಡುಸ್ಬೇಕಲ್ಲ.
ಹಾಂ
ಓರಿ ಬರ್ಲಿಗ್ದಿ ಅಸಿ ಹುಲ್ ಆಗ್ತಿಮಿ.
ಹಾ
ಕುಯ್ಕೊ ಬಂದ್ ಕುಯ್ಕೊ ಬಂದ್.
ಆಮೇಲೆ
ಅಷ್
ಆಮೆ ಒಣ್ ಹುಲ್ ಹಾಕ್ ತಿರ.
ಸ ಒರಿ ಬರ್ಲಿ ಅಂತ ಟಣೆಕ್ ಇಸ್ಕೊ ಬಂದಿದ್ವೊ. ಆ ನಂಗೆ ಒಂದು ಮಾತ್ರೆ ಇಸ್ಕೊ ಬಂದಿದ್ವು.
ಹುಂ
ಒರ್ಕೊ ಹೋಗ್ ಇಂಜೆಕ್ಷನ್ ಆಕ್ಸಿದ್ವು ಸರ್.
ಹಾ ಎಲ್ ಹಾಕ್ಸಿದ್ರಿ ಇಂಗ್ಲ್ ಷನು ಹಾಸ್ಪಿಟಲ್ಲಾ.
ಎಸ್ ಸರ್ ಇಲ್ಲೆ ಸರ್ ತಿಳ್ಕೊಂಡ್ರೆ ಬೆಟ್ಟ ಹತ್ರಿ.
ಹಾ
ಹಾ
ಹಾಸ್ಪಿಟ್ಲ್ ಹಾಕ್ಸ್ಪಿಟ್ ಬಂದ್ರಿ ಹಗಾದ್ರೆ.
ಹಾ
ಇವಾಗ್ ಏನ್ ಮಾಡ್ತಿದಿರಾ ಹೋಗಿಲ್ವಾ ಊಟ ಮಾಡುದ್ರ. ಊಟ ಮಾಡುದ್ರ.
ಮಾಡಿದ್ವು ಸರ್ ನಿಮ್ದು.
ಬೆಳಿಗ್ಗೆ ಏನ್ ತಿಂಡಿತಿನ್ದ್ರಿ.
ಬೆಳಗ್ಗ ಚಿತ್ರನ್ನ. ಚರ್
ಹ ಮಧ್ಯಾಹ್ನ.
ಮಧ್ಯಾಹ್ನ ಅನ್ನ ಸಾಂಬಾರ ಸರ್.
ಕ್ಷನ್ ಯಲ್ಲುವೆ. ಮಸ್ಕಳಿವ್ ಹಸ್ಗುಳ್ ನೋಡ್ಕ ಕೊಂಡ್ ಬಂದಿದಿರಾ.
ಎಸ್ ಸರ್.
ಯಾವ್ ಫಂಕ್ಷನ್ಗು ಹೋಗಲ್ಲ.
ಸರ್
ಏನೆ ನೆಡುದ್ರು ಹೋಗಲ್ಲ ಊರಲ್ಲಿ ಹಬ್ಬಗಳು.
ಇಲ್ಲ ಸರ್ ರಾಯುಗ್ ಪತ್ರ ರೋಯಿದ್ ಬಂದ್ವಿ ಸರ್.
ಎಲ್ಲಿಗೆ
ಸರ್ ಬೆಂಗ್ಳೂರು ಹೋಗಿದ್ದೆ.
ಬೆಂಗ್ಳೂರಲ್ ಏನೇನ್ ಮಾಡ್
ಸರ್ ನಮ್ಮ ನಮ್ ಅತ್ ಅತ್ತೆ ಮನೆಗ್ ಹೋಗಿದ್
ಹಾ ಮತ್ತೆ
ಅತ್ತ ಮನಗೋಗಿ ನಮ್ಮ ಮಾವಾರ ಮನಗೊಗಿದ್ದೆ
ಹ ಆಮೇಲೆ
ಅಷ್ಟೇ ಸರ್
ಅಷ್ಟೇನ ಹೋಗಿದ್ದೆ ನೀವು
ಹ ಸರ್
ಅಲ್ಲೇನು ಮಾ ಊಟ ಏನ್ ಮಾಡಿದ್ರು ಅಲ್ಲಿ ಅಡ್ಗನ
ಇ ಸ ಅನ್ನಸಂಬಾರು ಈ ನಾ ಬಂದಾಗ ಒಬ್ಬ್ರ ಸುಟ್ಟ್ರ ಸರ್
ಹಾ ಆಮೇಲೆ
ಅಷ್ಟೇ ಸರ್
ಅಷ್ಟೇನೆ ಮಾಡಿದ್ ದು ಒಬ್ಬಿಟ್ ಒಂದೇ
ಎಸ್ ಸರ್
ಹಾ
ಹ್ಮ
ಇನ್ನೇನು ಮಾಡಿರ್ಲಿಲ್ಲ ಹಂಗಾರೆ ಊರಿಂದ ಯಾವತ್ ಪಂದ್ರಿ
ಸರ್ ಬಾನ್ವರ ಬಂದ್ವಿ ಸರ್ ಇವತ್ತ್ಗ್ ಬಂದ ಇವ್ ತ್ತುಕ ಎಂಚಿನ
ಎಂಟು ಎಂಟು ದಿನ ಆಯ ತಾ
ಎಸ್ ಸರ್
ಸರಿ